ಹಾ
ಹಲೋ ಹಲೋ ಹಲೋ
ಕೇಳಸತಿದಿಯಾ
ಹಾ ಕೇಳಸತ್ತಿದೆ ನಮಸ್ಕಾರ
ಹ್ಮ್ ಹೇಳ
ಹ್ಮ್
ಏನ್ ಮಾಡ್ತಿದಿ ಹ್ಮ್ ಆಯ್ತ್ ನಿಮ್ದು ಏನ್ ಮಾಡ್ತಾದಿರಾ
ಹಾ ಎಂತ ಇಲ್ಲ ಮಲ್ಕೊಂಡಿದ್ದೀವಿ ನೀವು
ಇಷ್ಟ ಜಲ್ದಿ
ಏನ ಮಾಡಲಿ ಹಂಗೆ ಹುಷಾರಿಲ್ಲಾ ಅದಿಕ್ಕೆ
ಹುಷಾರಿಲ್ಲ ಏನಾಯ್ತು
ಇಂಗೆ ಇಂಗೆ ನೋವು ಇದೆ ನನಗೆ ನೋವಿದೆ ನೋವ ಎಲ್ಲ ನೋವಿತಿದೆ ಅದಕ್ಕೆ ಮಲ್ಕೊಂಡಿದ್ದೀನಿ
ಹ್ಮ್
ಹೆಂಗಾತ ನಿಮ್ಮ ಪರೀಕ್ಷೆ ಎಲ್ಲಾ
ಚೆನ್ನಾಗಾಯ್ತು ನಿಮ್ದು
ಏ ಬಿಡಿ ನಮದೆಲ್ಲಾ ಬಿಡಿ ಹಂಗೆ ಇರುತ್ತೆ ನಮ್ದ ಹಂಗೆ ಪಾಸ್ ಆಗ್ತಿವ ಅಷ್ಟೆ ಕೇಳ ಇಲ್ಲಿ ಸ್ವಲ್ಪ ಜಸ್ಟ್ ಪಾಸ್ ಆಗ್ತೀವ ಅಷ್ಟೇ ನೀವು ಮೇ ಬಿ ನೀವು ಈ ತರ ಆರ್ ಆಪ್ಷನ್ಸ್ ಎಲ್ಲ ಇರ್ತವಲ್ಲ ಅವನು ಬಿಟ್ಟಿದ್ದ ಒಂದ್ ಇದೇನೋ ಬಿಟ್ಟಿದರೂ ಏನ ಕಷ್ಟ ಆಗುತ್ತಲ್ಲ ನಿಮಗೆ
ನನಿಗ ನನಿಗ ಏ ಇಲ್ಲ
ಅಯ್ಯಯ ಸಾಧ್ಯನೇ ಇಲ್ಲ ಅಲ್ಲ ಏನ ಇವತ್ತಿನಂದ ನಾಳಿದ್ದು ಆಯಿತಾ ನಾಡಿದ್ದು
ಹ್ಮ ಐತೆ
ನಾಡಿದ್ದ ಎಕ್ಸಾಮಿದು ಓದಿದರ ಇವಾಗ
ಇಲ್ಲ ಇಲ್ಲ
ಏ ನಿಜ ಹೇಳಿ ನಿಜ
ಈಗ ಸುಮ್ಮನೆ ಗಣಿತ ಇದ್ ಮಾಡ್ತಿದ್ದೆ ಅಷ್ಟೆ ಓದ್ತಿದ್ದೆ ಸ್ವಲ್ಪ
ಹ ಹ ಇನ್ನೊಂದ ಯಾವ್ದಿದೆ ಅದು ಓದಿದ್ರಾ
ಇಲ್ಲ ಅದು ಓದಿಲ್ಲ
ಹಂಗಿದ್ರೆ ಇವತ್ತು ಗಣಿತ ಮುಗಿಯುತ್ತೆ ಅಂತ ಆಯಿತು
ಎಲ್ಲಿದೆ ತಲೆ ಕೆಡ್ತೈತಿ
ಯಾವುದ್
ಮ್ಯಾಕ್ಸ್ ಮ ಗಣಿತ ಗಣಿತ ಹ್ಮ್
ನಾವಂತರೂ ಎಲ್ಲ ಯಾಡು ಎರಡೂ ವಿಷಯಾನ ನಾಳೇ ಓದ್ತೀವಿ
ಹ್ಮ ಹಾ
ಹ್ಮ್ ಎಂತ ಮಾಡ್ಬೇಕು ನಿಮ್ಮ ನಿಮ್ಮ ಥರ ನಾವುನು ಅಲ್ಲ ನಾವು ಟಾಪರ್ಸ್ ಅಲ್ಲಲ್ಲ
ಅಲ್ಲ ನಿಮ್ ತಲೆಗ ಬೇಗ ಹೋಗುತ್ತೆ ನಮ್ ತಲೆಗ್ ಬೇಗ ಹೋಗಲ್ಲ
ಹೇ ಗೊತ್ತ ಅದೇ ಹೇಳ್ತಿದ್ದೀನಲ್ಲ ಇವಾಗ ಕೇಳಿ ಇವತ್ತೊಂದು ದಿವಸ ನೀವು ಓದಿ ನಾಳೆ ಮು ವಿನ್ ಮಾಡ್ತ ಬ ನಾವು ಹಲ್ಲ
ಈ ಸರಿ ಮಧ್ಯಾಹ್ನ ಇದ್ದಿದ್ದ ಪರೀಕ್ಷೆ ಹೋಯ್ತು
ಅಯ ಹಂಗೇಕ ನನ್ ಏನಾಯ್ತು ಅಂತದ್ದು
ನಾನು ಓದಿದ್ದೆ ಎಲ್ಲ ಕರೆಕ್ ಎಲ್ಲಾ ಇದಾಗಿ ಅಲ್ಲಿ ಹೋಗಿ ಏನಾಯ್ತ ಏನೋಲ್ಲ ಮರ್ತಯ್ತು
ಅಯ್ಯಾದರೂ ಬರಿತಾ ಇದ್ರರಿ ಹಾಗಗೆ
ಆದ್ರೆ ಏನೊಂದು ಕೆತ್ಬೇಕಲ್ಲ ಅಂತ ಕೆತ್ತಿದೆ ಅಷ್ಟೆ ಹ್ಮ
ಪ್ಪ ನಾವೆಂತ ಬರ್ದ ಲಾಸ್ಟ್ ಎಲ್ಲ ಅಷ್ಟೇ ಪಾಸಗೋಷ್ಟು ಬರ್ದಿದ್ದೆ ಅಂತರ ತೆರಿ ಆ ಟೈಪ್ ಬರ್ದಿಲ್ಲ ಅಷ್ಟ ತೊಂಡ ಇ ಹ ಒ ಪೇಜ
ಮತ್ತೆ ಮಧ್ಯಾಹ್ನ ಇದದಿದ್ದ ಪರೀಕ್ಷೆಯಲ್ಲಿ ನಂಗೆ ಸಮಯನ ಸಾಕ್ಕಾಗಿಲ್ಲ
ಅಯ್ಯಪ್ಪ ಇನ್ನು ಹಂಗಿದ್ರೆ ಕೇಳಬೇಕಿತ್ತಲ್ಲ ನನ್ನ ಅರ್ಧ ತಾಸು ಉಳಗಿ ಉಳ್ದಿತ್ತು ನಿಮಗೆ ದಾನ ಮಾಡ್ತಿದ್ದೆ ನಾನು
ಾಸ
ಹ ಇರೋದೇ ಒಂದು ಒಂದೂವರಿ ತಾಸ ಒಂದ್ ತಾಸ ಅದರಲ್ಲಿ ಒಂದು ತಾಸ ಒಳಗಡೆ ಎದ್ದು ಬಂದಿನೋ ಹೊರಗಡೆ
ಹ್ಮ ಹ್ಮ ಹ್ಮ್ ಹಾ
ಎಂತ ಬರಿೀಬೇಕು ನಾವಾದ್ರೂ ನೀವ್ರರು ಬರಿತೀರಮ್ಮ ನಾವೇನು ಬರಿಬೇಕು ಹೇಳಿ ಗೊತ್ತಿದ್ರೆ ತಾನೇ ಬರೋಕೆ ಹೇಳ್ಕೊಡಿ ನಮಗೂ ಗಣಿತ ನಾಳೆ ಆಯಿತಾ
ಹಾ
ಚೆನ್ನಾಗಿ ಓದ್ಕೊಳ್ಳಿ ಗೊತ್ತಿಲ್ಲ
ಹ್ಮ್ ಹದ್ಕಂತನಿದಕಂತ
ಅದೇ ನೀವು ಹೇಳ್ಕೊಟ್ಟ ಎದ್ದಿದ್ದು ಎಂತ ಅ ಅ ತೇರಿ ಇನೂ ಬರೆದಿಲ್ಲ ನಾನು. ಇವಾಗ ಹೇಳ್ಕೊಟ್ಟಿದ್ರಿಲ್ಲ ಪ್ರಾಬ್ಲಮ್ಸ ಅವನ ನೀವು ಹೇಳ್ಕೊಟ್ಟಂಗೆ ಮಾಡಿದೀನಿ. ಪ್ರಾಬ್ಲಮ್ಸ ಅಷ್ಟೇ ಕಲ್ತಿರೋದು ನಾನ. ಇದು ಎಂತ ಇವತ್ತ ಇವತ್ತ ಇರೋದು ಇವತ್ತ ಇದಿದ್ದ ವಿಷಯಾ ಪ್ರಾಬ್ಲಮ್ಸ ಅಷ್ಟೇ ಕಲಿತಿದ್ದು. ಅಷ್ಟೇ ಮಾಡಿದ್ದೀರ ಅಷ್ಟೇ ತೆರಿ ಏನು ಅಂತ ಬರ್ದಿಲ್ಲ. ಹಾ ಮತ್ತ ಅಲ್ಕೋರಿದ್ದಮ್ಮ ನಾನ ಇನ್ನು ಹೇಳಿಸಿದಿನಿ ಅಷ್ಟೇ.
ಆಲಗೊರಿದಮ್ ಎಲ್ಲೋ ಒಂದೊಂದ ತತ್ರ ಅಲ್ವಾ ಕೇಳಿದ್ದು.
ನಾನು ಒಂದೇ ಬರೆದಿರೋದು ಅಲಬುರಿದಮ್, ಯಾವುದೋ ವಾರ್ಷಲ್ಲ ಯಾವುದೋ ಅಂತ ಏನು ಇತ್ತಪ್ಪ
ಹಾ ಹಾ ಹಾ ಹೇಳಿ ಹೇಳಿ ಗೊತ್ತ. ಆಯ್ತು.
ಹಾ ಹೌದು ಅದು ಎರಡನೇ ಟಾಸ್ಕು ಕಂಪ್ಲೀಟ ಆಯ್ತು ನಿಮ್ಮದು.
ಹಾ ಅದು ನಂಗೆ ಅದು ಅಸ್ಸೆಯ ಇದೇ ಆಗ್ತಿಲ್ಲ. ಇನ್ನೂರಕ್ಕ ನಿಂತು ಬಿದ್ದೈತಿ ಇನ್ನೂರ ನಿಂತು ಬಿದ್ದೈತಿ.
ಇನ್ನೂರು ನಮ್ದು ಒಂದ ಸಾವಿರದ ಇಪ್ಪತ್ತಯಾಡ ಆಗಿದೆ ಅದೇ ಏನ್ ಎಲ್ಲಾ ನಿಮ್ಮ ವಾಯ್ಸ ಇದ ಇದೇ ಅದರಲ್ಲಿ,
ನಂದಾ?
ಹಾ ನಿಮ್ದು ಬಂದಿದೆ ಅದರಲ್ಲಿ,
ಇಲ್ಲಾ?
ಏ ಕೇಳ್ಬೇಕಿದ್ರೆ ಖುಷಿನೇ ಖುಷಿನೇ ಕೇಳಿ ಖುಷಿನು ಕೇಳಸ್ಕೊಂಡಿದಾಳೆ.
ನೀವ ಎಂಥ ಬಂದಿದ್ದು?
ನೀವ ಇವಮ್ಮ ಮಾತಾಡ್ತಿದ್ದೀರಲ್ಲ ಇದನ್ನ ಕೋಲ್ ಅಲ್ಲಿ. ಇದೇ ಅಲ್ಲಿಯ ಇದು ಬರುತ್ತೆ ಟೈಪ್ ನಾವು ಟೈಪ್ ಮಾಡಿ ಮಾಡಿ ಬರುತ್ತೆ ಅದೇ, ಸ್ಪೀಕರ್ ಅಲ್ಲಿ ಹಾ ಇಲ್ಲಾರ ಓ ನೀನು ಬಂದಿದೆ ಆಲ್ಮೋಸ್ಟ ನಾ ಕೇಳಿದೀನಿ ಹು ಅ ನಿಂದು
ಇವ ನನ್ನ ವಾಯ್ಸ್ ಏನೇನ ತಂದಿ.
ಹಾ ಹೂ ಅವ ಅದೇ ತುಂಬ ಬಂದಿದೆ.
ಹೌದಾ?
ಹಾ ಇದೆ ಹೌದಾ ಹೌದಾ ಅಂತಿರ್ಲ ಇದೆಲ್ಲ ಬಂದಿದೆೆ ಇವನ್ ಖುಷಿಗೂ ಬಂದಿದೆ ಇದೆ ನಂಗೂ ಬಂದಿದೆ ಅದು ವೈಸ್ ಮತ್ತೆ ಕೊಮಲಾ ಅಕ್ಕಾ ಇವರದೆಲ್ಲ ಆಯ್ತ ಅಲ್ಲಾ ಅವರು ಎಲ್ಲ ಬಂದಿದ್ದೆ ಮತ್ತೆ.
ಹೂ ನನಿಗೆ ಮಾತ್ರ ಬರೀ ಉತ್ತರ ಕನ್ನಡದವರದ ಉತ್ತರ ಕರ್ನಾಟದ ಅವರದೇ ಬರುತ್ತೆ.
ಹಾ ಹೌದ ಅವರದು ಇದೆ ಅವರವಾಯ್ಸ್ ಸ ಸರಿಯಾಗಿ ತಿಳಿಯೊಂಗೆ ಇಲ್ಲ. ಅದಕ್ಕೆ ಇನ್ ಓಡಿಬಲ್ ಅಂತ ಕೊಟ್ಟಿದ್ದೀನಿ. ಇನ್ ಓಡಿಬಲ್ ಇನ್ ಓಡಿಬಲ್ ಅಂತ ಕೊಟ್ಟಿದ್ದೇನೆ ಆಲ್ಮೋಸ್ಟ್ ಅಂದ್ರೆ ಇವಾಗ ಇಗ ಮಾತಾಡಕೆಲ್ಲ ಕರೆಕ್ಟ್ ಆಗುತ್ತೆ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ, ಅದೇ ಇವಾಗ ಅದನ್ನೇ ಓದೋದಂದ್ರೆ ತಿಳಿಯಲ್ಲ ಸರಿಯಾಗಿ.
ಹೌದಾ ನಂಗು ತಿಳಿಲಿಲ್ಲ.
ನಂಗ ಅದು ತಿಳಿತೈತಿ. ಆದರೆ ಇದರಲ್ಲಿ ಟೈಪ್ ಮಾಡೋಕ್ಕಗಲ್ಲ ಅದಕ್ಕೆ ಇನ್ ಆಡಿಬಲ್ ಇನ್ ಆಡಿಬಲ್ ಅಂತ ಕೊಟ್ಟ ಬಿಟ್ಟೆ.
ಹಾ
ನನ್ನ ಕೋಲ್ ನ ಮಾತ್ ಮಾತಾಡೇ ಇಲ್ಲ ನಾನು? ಅದೇ ಇವಾಗ ಸೆಕೆಂಡ್ ಟಾಸ್ಕ್ ಅದೇ ಅಲ್ಲಿಗೆ ಸ್ಟಾಪ್ ಮುಂದ್ ಬರ್ತಿಲ್ಲ ಇವತ್ತು ಅಮೌಂಟ್ ಬಂತಾ ಇವತ್ತು
ಹಾ ಬಂತಟು ಫೈವ ಬಂತು ಫೈ
ಎಏನ್ ಫೈ
ಫವ ಹಂಡ್ರೆಡ್
ಫೈವ್ ಹಂಡ್ರೆಡ್
ಹ್ಮ್ ನಿಮ್ಗೆಷ್ಟ
ನಮ್ಗೆತ್ತು ಏರ್ಟಿ ತ್ರೀ ಅಷ್ಟ ಬಂದಿರೋದು
ಹ್ಮ
ಹಾ ನಮ್ಮೆಲ್ಲ ಕಮ್ಮಿನೇ ಬಂದಿದೆ ಹ ಇವತ್ತು ಎ ಈ ತರ ಸೀನಿಯರ್ಸ್ ಇವ್ರರಿಗೆಲ್ಲ ಕಮ್ಮಿ ಕಮ್ಮಿನೇ ಬಂದಿರೋದು ಏಟಿ ತ್ರೀ ಅವ್ರಿಗೆ ಇಷ್ಟೆ ಬಂದಿದ್ದೆ ನನಗೂ ಇಷ್ಟೆ ಬಂದಿದೆ
ನನಗ ಐನೂರು ರೂಪಾಯಿ ಬಂದೈತೆ
ಅಂದರೆ ಹಾಂ ಕರೆಕ್ಟ್ ನಿಮ್ಮದು ಅದಕ್ಕೆ ನಮ್ಮದು ಕಾಲಿಂಗೆಲ್ಲ ಆಲ್ರೆಡಿ ಬಂದೈತಲ್ಲ ನ
ನಿಮ್ದು ಇವಾಗ ಬಂದೈತೆ
ಹ್ಞೂ ನಮ್ಮ ಕಾಲಜ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಮೆ ನಮ್ಮದು ಹೋಗಿಲ್ಲ ಅದು ಅಲ್ ತೌಸಂಡ್ ಅದ ಬಂದಿತ್ತು ಅವಾಗೆಲ್ಲ ಹಾಂ ಅದು ಇವಾಗೆಲ್ಲ ಆಲ್ರೆಡಿ ಬಂದಿದ್ದು ಇವಾಗ ಮತ್ತುತ್ತ ಇವಾಗ ಸಿಕ್ಸ್ಟಿ ತ್ರೀನ ಯಿ ತ್ರೀನ ತೋರಿಸತು ಮತ್ತು
ಹಾ
ಪ್ರೊಸೆಸಿಂಗ್ ಅಲ್ಲಿ ಆಯ್ತಾ
ಹ್ಮ್ ಹೌದು ಆಯ್ತ
ಹಾ ಕಾಲ್ ಮತ್ತೆ ಮಾತಾಡೇ ಇಲ್ಲ ನಾನು ಅದು
ಇಲ್ಲ ನಾನು ಮಾತಾಡ ಇಲ್ಲ ಪರೀಕ್ಷೆ ಬಂತಲ್ಲ ಅದಕ್ಕೆ ನಾನು ಸುಮ್ಮ್ನೆ ಆಗ್ಬಿಟ್ಟೆ
ಹ್ಮ್
ಸರಿ ಮಾತಾಡ್ಕೊಳ್ಳೋಣ ನಾ ಬಿಡು ಅಂತ
ಹ್ಞ ಐಶೋ ಅವರು ಫೋ ಎಂತ ಐಶೋಲ್ಲಿ ಫೋನ್ ಕಾಲ್ ಮಾಡಿದ್ರ ಅವರು
ಇಲ್ ಅವ್ರಿಗೂ ಮಾಡ್ರೋಣ ಅಂತಂತ ಅಂದ್ರೆ ಮಲ್ಕೊಂಡ್ ಬಿಟ್ಟಿರ್ತಾರೆ ಸುಮ್ಮ್ನೆ ಯಾಕ್ ಡಿಸ್ಟ್ ಡಿಸ್ಟರ್ಬೋ ಅಂತಾ ಸುಮ್ನೆ ಯಾಕ ತೊಂದರೆ ಮಾಡದು ಅಂತ ಸುಮ್ನೆ ಆದೆ
ಏನು
ಸುಮ್ನೆ ಯಾಕ ತೊಂದ್ರೆ ಮಾಡದು ಸಮಯ ಜಾಸ್ತಿ ಅದ್ಕೆ
ಹ ಓದ್ತಿದ್ದಾರೆ ಅನ್ಸುತ್ತೆ ಅವ್ರು
ಹಾ ಇರ್ಬೇಕು
ಹೌದು ನಿಮ್ಮ ಹತ್ರ ಗಣಿತ ಎಲ್ಲ ಇದ ಇದೆನಾ ಪಿ ಡಿ ಎಫ್ ಏನಾದರೂ ಮಾಡಿದೀರಾ
ಹಾ ಇವಾಗ ಮಾಡ್ದೆ
ಹಾ
ಹ್ಮ್
ಅದೇ ನಾವು ಅಸೈನ್ಮೆಂಟ್ ಅಂತ ಕೊಟ್ಟಿದ್ರಲ್ಲ ಅದು ನಿಸ್ಕೊಂಡು ಬಂದಿದ್ವಿ
ಹಾ
ಅದರಲ್ಲಿ ಬರದೇ ಇಲ್ಲ ನಾವು
ಐಶೂ ಅವರಿಗೆ ಕಳ್ಸಿದ್ವಿ ಯಾಕ್ ನಿಮ್ಗ್ ಕಳಿಸ್ಲಿಲ್ವಾ
ಇಲ್ಲ ನಾನ್ ಕ ಕೇಳಿಲ್ಲ ಅವರಿಗೆ
ಹೌದಾ ಹಾ ಐಶೂ ಅವ್ರು ಕೇಳಿದ್ರು ಅವ್ರಿಗೆ ಕಳ್ಸಿದ್ದೆ ಹ್ಮ
ನಮಗೂ ಕಳಿಸಬಿಡಿ
ಹ್ಮ್ ಸರಿ ಆಯ್ತು ಕಳಿಸ್ತೀನಿ
ಹ್ಮ್ ಮತ್ತೆ ಎಂತ ಇವಾಗ ಅಂಗಿದ್ರೆ ಓದದ ಕೆಲ್ಸ ನಿಮ್ದು
ಹ್ಮ್
ಓದೋದ ಹಂಗಿದ್ರೆ ಇವಾಗ ಅಂತ
ಹ್ಮ್ ಇನ್ನನ್ ಮಾಡ್ಬೇಕು
ಅಮ್ಮ ಬಿಡಿಯಮ್ಮ ನೀವೇನು ನೋಡ್ತೀರಾ ನನಗೆ ಈಗ ನಿದ್
ಓ ಬಾರಿ ನೀವು ಬಾ ನೀವ್ ಮತ್ ಬಾರಿ ಎ ಸೈಲೆಂಟ್ ಆಗಿರ್ತೀರಾ ನೀವು ಓದ್ತಿರ ಅಲ್ವಾ
ನಾವು ನಾಳೆ ಓದ್ತೀವಿ ನಾಳೆ ರಾತ್ರಿ ಓದ್ತೀವಿ
ಹ್ಮ
ಇವತ್ತೇನು ಓದ್ಬೇಕು ಅಂದ್ರೆ ಇವತ್ತೊಂದು ದಿವ್ಸ ರೆಸ್ಟ್ ನೀವತ್ತು ಇವತ್ತು ಪರೀಕ್ಷೆ ಬರೆದಿದ್ದೇವಲ್ಲ ಅದಕ್ಕೆ ಇವತ್ತು ರೆಸ್ಟ್ ಬೇಕು ನಾಳೆ ಕಾಲೇಜ್ ಹೋಗ್ತೀರ ಮತ್ತೆ
ದಿ ಇಲ್ಲಪ್ಪ
ಯ ಅಂತ ಅಂತ ಒಳ್ಳೆ ಕೆಲಸ ಎಲ್ಲ ಮಾಡ್ಬಾರ್ದಲ್ಲ
ಹುಂ ಅಷ್ಟು ಒಳ್ಳೆ ಕೆಲ್ಸ ಎಲ್ಲ ನಾವ್ ಮಾಡಲ್ಲ
ಹ್ಮ್
ಹ್ಮ್
ಹಂಗಿದ್ರೆ ಇವತ್ತು ಒಂದು ಎಂತ ವನ್ನೆ ಪರೀಕ್ಷೆ ಚಲೋ ಆಗಿದೆ
ಹ್ಮ ಪರವಾಗಿಲ್ಲ
ಹ್ಮ್ ಬರುತ್ತೆ ಬಿಡಿ ಐವತ್ತಕ್ಕೆ ಐವತ್ತೊಂದು ಬೀಳುತ್ತೆ ತಲಿಯ ಕೆಡ್ಸ್ಕೋತೀರಾ
ಹೌದಂತೆ ನಾನ್ ಅದನ್ನ ಕನಸ್ ಕಾಣ್ಬೆಕ್ಕಿತು
ಹಾ ಏ ನೋಡಿ ಬೇಕಿದ್ರೆ
ಹ್ಮ್ ಚನ್ನಾಗ್ ಕನ್ಸ್ ನೋಡಿ
ಅದೇ ಮಾರ್ಕ್ಸ್ ಬಂದ ಮೇಲೆ ನೋಡಿ ಗೊತ್ತಾಗುತ್ತೆ
ಹ್ಮ್ ನೋಡ್ತೀನಿ
ಚೆನ್ನಾಗಿ ಓದ್ಕೊಳ್ಳಿ ಹೇಳ್ಕೊಡಿ ನಮ್ಗೂ
ಹ್ಮ್ ಸರಿ ಹೇಳ್ ಕೊಡ್ತೀನಿ ಹಾ ಸರಿಯಾಗಿ ಹೇಳ್ಕೊಡ್ತೀನಿ
ಸರಿ
ಧನ್ಯವಾದಗಳು ಹಾ ಹಾ